ಹ ನಮ್ಮ ಸಾರಿಗೆ ಎಣಲ್ಲಣ ವಿ
ಎಂದಲ್ಲಂಗಡಿಗೆಡ್ತಯಾ ಎಣ್ಣ ಇಲ್ದಂಗಗೆ ಅಡ್ಗೆ ಮಾಡ್ತದ್ಯಾಾ?
ಹ ಇವತ್ತು ಅಲ್ಲಿ ಆಳನ್ ಟ್ಟಿಸಕನನಾ ರಾತ್ರಳ ತಗೋಬರಾನ ಅಂತ ನೋಡ ನೋಡ್ರಿ ಇವನ್ ನೋಡಿ್ರೆ ಮೆಡಿಸಿನ್ ನೋ ಮೆಡನ್ ಊಟ ಅಂತ ಅವ ಕಟ್ ಮಾಡ್ಬೇಡ ಹ ಹತ್ತು ನಿಮಿಷ ಮತಾಡೋ. ಅಯಾ ಒಕಿ ಅವಳಿ ಬಕು ಜೋಳ ಯಾಕ್ಕಟೋತ. ಹ ಆ ಆಳೋಗಣ ಅಂದ್ರೆ ಮಳವತೈತಿ ಯಾರು ಆಾಳ್ ಕರ್ಕತೆ ಅಲ್ವಾ.
ಹ್ಮ್
ಹ್ಮ್ ಏನ್ ಮಾಡ್ತಿದಯಾ?
ಹ ಈ ಟಮಟೆಣ ಕುಯ್ತವೆನೀ.
ಏನ್ ಮಡಕೆ?
ಟೋಮಾಟೋ ಗೊಜ್ಜು
ಇಷ್ಟತ್ನಲ್ಲ?
ನೆಳಮಗೆ ಸರ್ ಒ ಮೂರ್ ದಿವ್ಸ ಹದನೇ ಒಂದಿನಿ ಅಿ ಮ ಮಾಡ್
ಇವರು ಸುಮ್ನೆ ಉಂತಾರೆ.
ಹಾರೂ
ನಿಮ್ಮನಾರೋ
ಹ್ಮ್ ಹೋಮ್ವರ್ಕ್
ನೀವ್ ಅವರು ಬರ್ಕನಾಕ್ಬಿಟ್ಟು ನೀವ್ ಬಂದು ಅಡ್ಗೆ ಮಾಡ್ತಾದ್ರ?
ಇರ್ಲೇ ಕೂತಿದ್ದೀನಿ ನಾನು.
ಅವನುಂತಲೆಯ?
ಹ್ಮ
ಫುಲ್ ಕತ್ ಬೋಗಸ್ತದಾನ
ಹ್ಮ
ಅವ ಎಂತಂತರ ನಮ್ಮಲ್ಲೇ ಬಿುಟ್ಟ ಇದ್ಯವ ಬರಯವ
ಸೊಡ್ಬ
ಹ್ಮ್ ಹ್ಮ್ ನೋಡಂಬಾ ದೇವ್ರು ಅಳ್ಳದ್ ಮಾಡಿರ ಒಂದ ಇತಾನೆ ಅಂತ ಅವನಿ ಬರಿಯಕ್ ಒಂದ ಕುತ್ಕೊಂಡು ಬರಿಯಕ್ ತೊಕೊಡ ಅಂತ
ಬೈ ಹಾ ಇಡ್ಕ ಹ
ಹ್ಮ್
ಹ್ಮ ಡ್ಕೋ ಹ ಯ ರೈಟ್ ದಿ ನಂಬರ್ ಡಟ್ ಕಾಮ್ ಆಫ್ಟರ್ ದಿ ಗಿವನ್ ನಂಬರ್ ಸಾವನ್ ಬರಿ ಹೊಲ್ಲಿಗೆ ಹಾ ಹ
ಹ್ಮ್
ಈ ಸವಿನಲ್ಲಿ ಬರ ಹ
ಅಯ ಏನ್ ಮಾಡದು ಏನ್ ಮಾಡದು ಗೊತ್ತಲ
ಹ್ಮ
ಹಿಂಗ್ ಮಾಡಿ ಬ ತನ್ ಏನ್ ಕೆಲ್ಸ ಮಾಡ ಸ ಎಣ್ಣೆ ತರ ನೂರ ಎಂಬತ್ ರೂಪಾಯಿ ಎಣ್ಣನ್ನು ಇನ್ನೂರು ರೂಪಾಯಿಗೆ
ಹ್ಮ್
ಇನ್ನೂರು ರೂಪಾಯಿ ಬರೀ ಈಲ್ಲಿ ಹತ್ತು ರೂಪಾಯಿ ವಾಪಸ್ ಕೊಡ್ತಾರಲ್ಲಾ ನ್ ಎ್ಣ ತ ಸಾರಮ್ಮ ತಮಿ ಮತ್ತನ್ನ ಎಷ್ಟೋ
ಹ ಸ
ತಮಂಟೆ ಎಷ್ಟ್ತಾವದೇ
ಕೆ ಇಪ್ಪತ್ತು ರೂಪಾಯ ಕಿ
ಒಂದು ನಾಲ್ಕ್ ಕೆಜಿ ತಗೊಳುವೆ
ಎಡು ಕು
ಎ ಕೆತಿಗೆ ಎ ಶೇಷ ಕತಿಯಾ
ಬಿಫೋರ
ಇಷ್ಟ ಇಷ್ಟ ಕುಯ್ತಿಯ
ಎ ಸನು ಕಿದ್ದ ತನ ತಿನ್ನ ಬಡ ಆ
ಬರ್ಡೆ ಕುಯ್ಯಕ ಹೋಗ್ಬಿಟ್ಟು ಇನ್ನೇನ್ ಮಾಡ್ತಾನೆ ಹ್ಮ್ ಅವಳ ಕೆಲ್ಸ ಮಾಡ್ಬೇಕಾನ ಹತ್ತು ನಿಮಿಷ ಮಾತಾಡ್ಬೇಕಂತೆ
ಯಾರು ಮಾತಾಡು ಬರಸ್ತೇನಿ
ಒಟ್ಗೆಲ್ಲತ
ಅಡುಗಲ್ಲ ಆಯ್ತು
ಮಖ ಮಾಡಿದ್ದ್ದು
ಹ್ಮ್
ಹ ಫೋನ್ ಮಾಡಿ ಕೇಳಕ್ತ್ತರ್ಲ್ವ ಹಿಂಗ ಐತ್ತೆ ಕಷ್ಟ ಅಂತವಾ ಅಂತವಾ
ಹ್ಮ್
ಮತ್ ನಾನು ಎಲ್ಲ ಬೆಂಗ್ಳೂರ ಕೊಟ್ಟಿದೀನಿ ಅಂತ ಏನುರ್ಲ್ಲಾ ಅಂದ ಅಂತವ ಅಂದಲ್ ಅವತೇ ಅಂದಿ
ಹ ಈ ಕಾಯ ಬಲಿ ಹ್ಮ ಹಲೋ ಹಣ ನೀಟಾಗಿ ಬರಿ ಸೆವೆನ್ ಬರಿ ಹಿ ಸೆವೆನ್ ಇಲ್ಲಿ ಬರಿ ಹ್ಮ
ಕಾಯ ಕಠಿಯ
ಬು ಹ ಹ ಇಲ್ಲಿ ಹೆಂಗ ಯತ್ ಫ ಇವೋ ಹಂಗ ಇಲ್ಲಿ ಬರರಿ
ಈಫ ಇವಾ ಇಲ್ಲಿ ಬರೀ ಹ
ಅದಕ್ಕೆ ಮಾಡ್ದ
ಹ್ಮ್ ಏನಾರರು ಮರ್ಕ ಬಿಡ
ಹ್ಮ್
ಕೇಳುವಂದ್ರೆ ನೀನ್ ಕೇಳಕಲ್ಲ ಒಂದ್ಸತಿ ಕೇಳ್ಬೇಕಾಯ್ತು ನೀನ್
ನೋಡಣ ಬಿಡು ಇವಳು ಹತ್ತನ ತಾರಕಿಗೆ ಆಪರೇಷನ್ ಮಾಡಕ ಕೊಡ್ತನಿ ಅಂದಾನ ಅಂತೆ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
ಆಗ ನಂದ ಏನಾರ ಕೊಟ್ರ ನಿಂದು ಕೊಡ್ತವ ಸುಮ್ನೂರು
ಹ್ಮ್
ಅಂದಲ ಬಿಡ ಅಥವಾ ದರ್ಶನ ಕೇಳ್ಬೇಡ ಅಂದಾನ ಕೇಳ್ಬಿಟ್ ನಾವ್ ಸಣ್ಣಾರಗದ ಬೇಡ
ಸೆವೆನ್ ಈ ಸೆವೆನ್ ಇಲ್ಲಿ ಬರ ಹ್ಮ್ ಕೇಳ್ಬೇಡ ಬಿಡ ಇಲ್ ಮೇನಿಂದ ಬರಿ ಹ್ಮ್ ಇಲಿ ಬರಿ ಹ್ಮ ಬರ ಗುಡಮ ಕೇಳ್ಬೇಡ
ಹ
ಸಿಕ್ಸ್ ಬರಿ ಹಿ ಸಿಕ್ಸ್ ಇಲ್ಲಿ ಬರಿ ನ ಹ್ಮ ಅ
ಹಾ
ಬೂಡು ಕೇಳ್ಬೇಡ ಆತಗಿ
ಹ್ಮ್ ಕೇಳ್ಬೇಡ ಕೊಟರು ಮಾತ್ರ ಇಸ್ಕಾವ
ಬರಿ ಬರಿ ಇದು ಅಕ್ಕುಕೇಳು ಒಂದ್ಸಲಿ ಸತಂಗ ಅಂತ ಅವರ್ ಕಣಕ್ಕ ಅಂತ
ಅಕ್ಕ ಫೋನ್ ಮಾಡಿದ್ಲು ನೆನ್ನೆಯ
ಕೇಳುವಂತನ
ಬೆಂಗ್ಳೂರ್ರ ಕೇಳು ಬೆಂಗ್ಳೂರ್ರ ಕೇಳಿಸ್ಕೊಡಿ ಎನ್ನಿ ಅಂತವಾ ಅದು ದರ್ಶನ್ ಬೇಡನ್ನ ಹ್ಮ
ಅಂಗನುವೆ ಮಾಮಂಗೆ
ಓಣ ತಡಿ ಇವಳು ನಂದ ಏನಾರ ಕೊಟ್ಟ್ರರುತ್ತಂತ ತರಿ ಕಿಗೆ ಇನ್ನೊನ್ ಕೊಟ್ಟಾಗಲ್ವಾ. ಆಪೇಷನ್ ಮಾಡ್ಸ್ಕನಕ ಕೊಡ್ತ. ಪ. ಹಾ ಏಂದ್ರ ಕೊಟ್ರೆ ನನ್ ಕೊಟ್ರೆ ನಿಂದು ಕೊಡ್ತನ್ ಸುಂದರು ಒಂದಲು.
ಬ ಜೀರೋ ಬರ ಜೀರೋ.
ಹ್ಮ್ ಅತ್ ನೋಡೋಣ ನಾವೇಗ್ ಮಾತಾಡದ ಬೇಡ.
ಹ್ಮ್ ಫರ್. ಈಫೋರ್ ಅಲ್ಲಿ ಬರ ಹ್ಮ ಈಫೋರ್ ಅಲ್ಲಿ ಬರೀ. ಕೇಳು ಹೆಸ್ರು ಚೇಂಜ್ ಮಾಡ್ಸಕ್ ಏನೇನ್ ಮಾಡ್ಸಿದ್ರಗ ಅಂತ.
ಯಾರನ್ನ.
ಮಗಮ್ಮನ ಹ್ಮ್ ತೂ ಬರಿಲಿ ಟೂ.
ಇವುಡುಗಂದು ಹೆಸರಕ ಅಷ್ಟೊದ ಇಟ್ ಬಿಟ್ರಳ.
ಎು ಈ ಮಾಡ್ಸಣ ಹೋದ್ರ ಹೊತ್ತು ಒಂದ ನಾಕ ಸಾವಿರ
ಅಲ್ಲ ಇವ್ ಪ್ರಶಾಂತಕ್ ಏನು ಮಾಡ್ಸಿದ್ರಲ್ಲ. ನ ಎಲ್ ಮಾಡ್ಸಿದ್ಲೋ ಅವ್ಳು.
ಪಸಂ ಬಗ ಗ ನ ಪರ್ ನ ಎಕ್ಸ್ಟ್ರಾ
ಹ್ಮಞ ಪ್ರಶಾಂತ್ಗೆ ಚೇಂಜ್ ಮಾಡ್ಸಕ್ಕೆ ಎಷ್ಟ ಆತು ಏನು ಅಂತ ಕೇಳ್ರ ಗೊದಕ್ತಡಿ.
ಅವತ್ತೆಲ್ಲಾ ಖರ್ಚ ಹಾಕಲಿ ಇವ್ನಿಗೆ. ಕೇಳ್ ನೋಡು. ತಳ ಬರಯ ಈ ಫೈ ಬರಿಲ್ಲಿ ಹ್ಮ. ಈಫೈಲಿ ಬರ್ಮ ಹ್ಮ ಕಳ್.
ಚೇಂಜ್ ಮಾಡ್ಸನ್ ತಡಿ ಅಂಗಾರ.
ಕೇಳಳ್ ನೋಡು ಅಳ್ಳ ಎಲ್ಲೆಲ್ಲೋಯ್ರಿ ಏನು ಅಂತ.
ಹಾ.
ನಾನ್ ಫೋನ್ ಮಾಡಡಿದರು ಹೇಳ್ತೇವ ಎತ್ತ ಎಲ್ಲ ಅವಳು ಏಟ್ ಬರಿೀಲಿ ಈ ಏಟ್. ಇ ಬರ ಇದನ್ನೇ ಬರೀ ಇಲ್ಲಿಗೆ.
ಹ್ಮ ಬಿುಡ್ ನಾನೇ ಕೇಳ್ತೀನಿ.
ಈ ಕು ಈ ಏಟ್ ಇಲಿ ಬರಿೀ. ಈ ಕೇಳು.
ಕೇಳ್ಬಿಟ್ಟ ನಿಂಗ ಮಾಡ್ಲಾ.
ಸರಿ ಇದೊಂದ್ ದಿನ ಐದ್ ನಿಮಿಷ ಐದ್ ಕೊಟ್ಟಾಲ.
ಹ್ಮ್.
ಹರಿರಿ ಬ
ಆಯೋ. ಏನ್ೋಕ್ಳ ಬ ಬಿಡಗ ಇದ್ಿರ್ತಿತ್ತತಿ ಈ ಮಂತೇಏನ್ ಅವ್ ಬೇಡ ಅವನ ಆಚಾರ ಸರಿಿಲ್ಲ ಏ ಚೇಜಸ್್ ಮಾಡಸೋದ ಬೇಡ.
ಅೇ ಮುಂದಕ್ ಮಾಡ್ಸಕಕಲ್ಲ ಬರೀ ಯುವ ಅಂತ ಹೇಳಣ ಇಲ್ಲಿ ಬರೀತ್ರಿನ.
ಮತ್ತೆ ನಾನ್ ಕೇಳ್ತಾರದ ಏನ್ ಗೊತ್ತಾ ಹೆಸರು ಆತರ ಇದ್ದಿರ್ತಿದಿ ಕರಿಯೋದ ನಾವು ಇುವ ಅಂತಲ್ಲ ತನ ಕರಿತತಿ ಇರೋದು.
ಬೇಡ ಚೇಂಜ್ ಮಾಡ್ಸಣ ಮುಂದಕ್ ಮಾಡ್ಸಕ್ ಆಗಲ್ಲ ಈಸ. ಬೇಡ ಬರಕ್ ಆಗಲ್ಲ ಅವ್ನಿಗೆ ಬರಿ ಬೈತ ನಮೇಲ್ ಮುಂದಕ್ಕೆ. ಇವು ರಾಜ್ ಗೌಡ ಎಂಸಿ ಅಂತ ಬರಕ್ತ್ ಒಂದ್ ಬರರಿ ಇಲ್ಗೆ.
ಎಸ್ತಾಕ್ಷರ ಬತಾವಲ್ಲ. ಯುವರಾಜ್ ಗೌಡ ಮೂರು ಅಕ್ಷರ ಬತ ಹೋವ. ಫಿರ್ಸ್ಟ್ ನೀನ್ ಚೇಂಜ್ ಮಾಡ್ಸದ್ರೆ ಐನೋರ್ನ ಕೇಳ್ಬಿಡ್ಬ. ಹಪ್ಪ
ಐನೋರ್ನ ಯುುವ ಅಂತ ಯುುವ ಅಂತ ಹೇಟೆ ಚ. ಸ ಬ ಹ್ಮ
ಹ ಇತ್ಕೊಂತಾರ.
ಓಕೆ
ಹ ಮತ್ತೆ ಐನಾರ ಕೇಳ್ಬಿಟ್ಟು ಮಾಡಸ ಮಗ
ಈಗ ಬರ್ತೀನಿ ಬಿಡಮ್ಮ ಗುರುವಾರ ಸೆವೆನ್ ಬರಲಿ ಅವತ್ ನೋಡದು ಅಲ್ಕಿತಾನೆನವರು ಹೋಗ ಬಾನರ್ ಕೇಳ್ಕ ಬರೋಣ ಕೇಳ ನೋಡ ಉಳ್ಳೆ ಎಷ್ಟ ಆಗುತ್ತೆ ಏನ ಅಂತ
ಕೇಳ್ಬಿಟ್ಟು ಪಸ್ಟ ಐನಾರ ಕೇಳಿ ಮಾಡ್ಕಳಣ
ಫಷ್ಟು ಮೊಗಮನ್ ಕೇಳು
ಹ್ಮ
ಪಾಪನ ಹೆಸ್ರು ಚೇಂಜ್ ಮಾಡಿಸ್ತೀನಿ ಅಂತವಳೇ ಅಲ್ಲಿ ಏನಾದರೂ ಗೊತ್ತ ಇರ ಇರ ಕೇಳಿ ನೋಡೋಣ ಜೀರೋ ಬರಿ ಜೀರೋ ಬರಿ ಇಲ್ಲಿ
ಹ್ಮ್
ಆ ಒಂದು ಕಾನ್ ವಿಶಾಲಿಗೆ ಫೋನ್ ಮಾಡ್ಬೇಕಂತ ಮಾಡುವ ನಾನ್ ಕೇಳ್ತಿನ ನೋ ಫೋನ್ ಮಾಡಿರ ಬರ್ತೈಲ್ಲವಂತ
ಕೇಳ್ಬೇಕ ಗೊತ್ತಿರ್ವನ ಅವನ ಮಾಡ್ತಾನ ಕೇಳುವಣ ಅವನ ಮಾಡಸ್ತಾನ ಮಾ ಅವರು ರಾಮ್ ಮಾಡಬೇಕಾ
ತ್ರಿ ಬರಿತ್ರಿ ಕೇಳ ನೋಡು ಅಂತ
ಅವಳನ ಕೇಳ್ತೀನಿ ಎಲ್ಲ ಸಿಕ್ಕರ್ ಕೇಳ್ತೀನಿ ತಡಿ ಸೈಬರ್ ರೊಕ್ಕ ಇದ್ದರ ಕೇಳ್ಕೋತೀನಿ ಹ್ಮ ಅಲ್ಲಿ ಓತಿರ್ತಾನಲ್ಲ ಅಲ್ಲಾ ಓಪನ್ ಆಗಿದ್ದರೆ ನಾ... ಅದೇನಾದರೂ ಓಪನ್ ಆಗಿದ್ರೆ ಕುಡಿ ಅಂತಳ್ಡ್ಬ ಹ್ಮ್ ಕೇಳ್ಬಾ ಮಣ ಅದೊಂದು ಹುಡ್ಗನ ಹೆಸರು ಚೇಂಜ್ ಮಾಡ್ಬೇಕು ಒಂ.. ಏ ಶಾಲಿನಿ ಅವರು ಎಲ್ಲಿಗೂ ಹೋಯಿತ್ತಿಲ್ಲ ಅಲ್ವಾ ಕೆಲ್ಸಕ್ಕೆ.,.
ಹ್ಮ್
ಫ್ರೀ ಇದೀಯಾ ಇಲ್ಲಾ ಮಾಡ್ಲಾ ಇಲ್ಲ ಆಮೇಲ ಮಾಡ...
ಏನ್ ಹೇಳು
ಮತ್ತೆ ಮಾತಾಡಬೇಕು ಹತ್ತ ನಿಮಿಷ ಅದಕ ಇನ್ನೊಂದ ಸಲಾ ಮಾಡ್ತೀನಿ
ಇನ್ನು ಹತ್ತ ನಿಮಿಷಾ ಇರಲಾಕತ್ತಾರ ರೀ ಹ್ಮ ಕಟ ಮಾಡ ಕಟ್ಮಾಡ ಮಾಡ ಫೋರ್ ಬರಿ ಫಸ್ಟ್